ಹಲೋ ಹೇಳಿ ಹಾ ಕೇೇಳಸ್ತಿದೆ ಹೇಳಿ
ಹ್ಮ್ಂತ ಏನ್ ಮಾಡ್ತಿದ್ದೀರಾ
ಏನ್ ಮಾಡ್ತಿಲ್ಲ ಕೂತಿದ್ವಿ ನೀವು
ನಾನು ಕೂತಿದ್ದೆ ಹ ನೀವನ ಅಲ್ಲ ಏನೋ ಹೇಳ್ತಾ ಇದ್ರಿ ಟ್ರಿಪ್ ಎಲ್ಲಿಗೆ ಹೋಗಿದ್ರಿ ಅಂತ ನೋ ಸಮಥಿಂಗ್ ಕೇಳ್ತಾ ಇದ್ರಿ ಅವಾಗ
ಹಾ ಎಲ್ಗೋಗಿದ್ರಿ ಲಾಸ್ಟ್ ಟೈಮ್ ಟ್ರಿಪ್ು
ಲ್ಲದೇ ಲಾಸ್ಟ್ ಟೈಮ್ ನಾವು ಇದಕ್ ಹೋಗಿದ್ವಿ ಪಾಂಡಿಚೆರಿ ಹೋಗಿದ್ವಿ
ಹ್ಮ್
ಪಾಂಡಿಚೆರಿಯಿಂದ ನೆಕ್ಸ್ಟ್ ತಿರುವಣಮಲ ತಮಿಳ್ನಾಡು
ಹಾ ಹಾ
ಚಣಾಚಲ ಅದು ದೇವಸ್ಥಾನ ಇದೆಯಲ್ಲಾ ಅಲ್ಲಿಗೆ ಹೋಗಿದ್ವಿ ಪಾಂಡಿಚೇರಿಲ್ಲಿ ಹೋಗ್ಬೇಕಾದ್ರೆ ಟ್ರೈನ್ಲ್ ಹೋದ್ವಿ ಫುಲ್ ಟ್ರನ್ ಫುಲ್ ಕಖಾಲಿತ್ತು ಟ್ರನ್ ನಮ್ ಪ್ಲಕ್
ಹಾ
ಚೆನ್ನಾಗಿತ್ತು ಒಂತರ
ಹಾ ಊಟ ಎಲ್ಲಾ ಯಾವ್ ತರ ಐತಲ್ಲಿ ಆಸೆಡ್
ಊಟ ಎಲ್ಲ ಸೇಮ್ ನಮ್ತರಾನನೆ
ಹ್ಮ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದ್ರ
ಬೈಕ್ ತಗೊಂಡಿದ್ವಿ
ಹಾ
ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಳ್ಕೊಂಡು ತಿಳ್ಕೊಂಡು
ಹ್ಮ್
ಸ್ವಲ್ಪ ಫುಡ್ ವೈಸ್ ಸ್ವಲ್ಪ ಡಿಫಿಕಲ್ಟ್
ಹಾ ಹಾ ಹ ಅಲ್ಲಿ ಒಂದೊಂದ ಬೇರೆ ಒಂದೊಂದ್ ಕಡೆ ಒಂದೊಂದ್ ತರ ಫುಡ್ ಇರುತ್ತೆ
ಅೆ ನನ್ಗೆ ನನ್ಗೆ ನಮ್ ಕರ್ನಾಟಕ ಸೈಡ್ ಬೆಂಗ್ಳೂರ್ ಸೈಡ್ ಫುಡ್ ಇಷ್ಟ
ಹಾ
ಫುಡ್ ನನಗೆ ಇಷ್ಟ ಆಗಲ್ಲ
ಹ
ಇತ್ತು ಫುಡ್ ಎಲ್ಲಾ ಫುಡ್ ವಸ್ ಚೆನ್ನಾಗಿತ್ತು ಹಂಗೆನ್ ಅಷ್ಟೊಂದ ತೀರಾ ಮಟ್ಟ ಇದೇನ ಆಗಿರ್ಲಿಲ್ಲ
ಹ ಹಾ ನಿಮ್ಗೆ ಯಾವ ಫುಡ್ ಅಂದ್ರೆ ಜಾಸ್ತಿ ಇಷ್ಟ
ಬಿರಿಯಾನಿ ಕಬಾಬ್
ಓಕೆ ಮಾಡ ಹೊರುತಾ ಹಾ ಹಾ ಹ ಅದೇನ್ ಬಿಟ್ಟು ನಾರ್ತ್ ಸೈಡ್ ಊಟ ಜೋಳದ ರೊಟ್ಟಿ ಈ ತರದ್
ಹಾ ಎಷ್ಟಳಗ ಹೋಗ್ತಾರಲ್ಲ ಜೋಳದ ರೊಟ್ಟಿನ
ಹ ಸೆಡಲ್ಲ ಅವ್ರ ಮಾತಾಡ ಮಂದಿನಿ ಅವ್ರ ಮಾತಾಡ ಸ್ಟಲ ಚೆನ್ನಾಗಿರುತ್ತೇವ ಾತಿ
ಏನ್ ಮಾಡಿ ಅಲ್ಲ ಒಥರ
ಹ್ಮ್
ಚಂದ ಇರುತ್ತಾರ್ ಮಾತಾಡಲ್
ಹ ಅಂದ್ರೆ ಏನ್ ಗೊತ್ತಾ ಇವಾಗ ಒಂದು ದೇಶ ಎಲ್ಲಾ ಕಡೆಗೂ ಅಷ್ಟೇ ಅವ್ರವ್ರ್ದೇ ಆದ ಒಂದು ಸಂಸ್ಕತಿ ಇರುತ್ತೆ ಒಂದೊಂದು ಕಲ್ಚರ್ ಇರುತ್ತೆ ಮಾತಾಡೋ ಟಾಕಿಂಗ್ ಚೆನ್ನಾಗಿರುತ್ತೆ ಅವ್ರದೇ ವೇ ಆಫ್ ಟಾಕಿಂಗ್ಸ್ ಇರುತ್ತೆ ಚೆನ್ನಾಗಿರುತ್ತೆ
ಹ್ಮ್ ಮಸ್ತ್ ಇರುತ್ ಅವರದು
ಹ್ಮ ಈಗ ಈ ಮಲೆನಾಡು ಸೈಡ್ ಎಲ್ಲ ಅಲ್ಲಿ ಜಾಸ್ತಿ ಕೊಂಕಣಿ ಮಾತಾಡ್ತಾರೆ ಹ್ಮ್ ಹಾ ಕೊಂಕಣಿ ಜಾಸ್ತಿ ಆದ್ರೆ ಮಲೆನಾಡು ಸೈಡ್ ಎಲ್ಲ ಸಾಕತ್ ಸತ್ತಾಗಿರುತ್ತಲ್ವಾ ವೆದರ ಈಗ ನೆಕ್ಸ್ಟ್ ಇನ್ನ ಇದು ಮಳೆಗಾಲ ಸ್ಟಾರ್ಟ್ ಆದ್ರೆ ಆ ಕಡೆ ಫುಲ್ಲು ಹಾ ಅದಕ್ಕೆ ಅದು ಆಸ ಶಾಕ್ಲೇಶ್ಪುರ ಈ ಸೈಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್ ಹೋಗಕೆ
ಇದು ಚೆನ್ನಾಗಿ ಇವಾಗ ಮಂಗಳೂರು ಸೈಡು ಭಾಷೆ
ಹಾ ಕುಂದಾಪುರ ಕುಂದಾಪು ಪುರ ಸೈಡ್ ಮತ್ತೆ ಅಲ್ಲಿ ಒಂದ ಇದೆ ನಾನು ತುಂಬಾ ಸಲ ಅಂಕೊಂಡಿದ್ದೀನಿ ಅಲ್ಲಿ ಹೋಗ್ಬೇಕಂತ್ತ ಇದು ಹ ಕೊರಗಜ್ಜ ಅಲ್ಲಿ ನೋಡ್ಬೇಕು ನಾನು ತುಂಬಾ ಸಲ ಕುಡಿದಿನಿ ನೋಡ್ಬೇಕು ಯಾವ್ಲಾರ ನೀ
ನನ್ಗೂ ಆಸೆ ಹೋಗ್ಬೇಕು ಆ ಟೆಂಪಲ್ಗೆ ಅಂತ
ಹ್ಮ್ ಚೆನ್ನಾಗಿರುತ್ತೆ
ಕಾಯ್ತಾ ಇದ್ದೀನಿ ಯಾವಾಗ ಹೋಗೋದು ಅಲ್ಲಿ
ಹ್ಮ್ ಅಲ್ಲಿ ನಾವ ಏನೇ ಬೇಡ್ಕೊಂಡ್ರು ಆಗುತ್ತಂತೆ ಒಂಥರಾ ಶಕ್ತಿ ಆತರ ಇದೆ ಅಲ್ಲಿ ಆಮೇಲೆ ಇನ್ನೊಂದು ರೀಸೆಂಟ್ ಆಗಿ ನೀವು ಇದ್ ನೋಡಿದೀರಾ ಗೌಡಗೆರೆ ಚಾಮುಂಡೇಶ್ವರಿ ಇವಾಗ ಒಂದು ಫೇಮಸ್ ಆಗಿದೆ ಹ ಅಲ್ಲಿ ಏನಾದ್ರು ನ ಅರಕೆ ಕಟ್ಟಿದ್ರೆ ವಿತ್ನ್ ಸೆವೆನ್ ಡೇಸ್ ಅಲ್ಲಿ ಆಗುತ್ತೆ ಅಂತಲ್ಲ ಹ ಹೋಗ್ಬೇಕು ಆತರ ಪ್ಲೇಸ್ಗಳಗೆಲ್ಲ
ಓಕೆ ಆಗ್ತಾ ಇಲ್ಲ
ಹ ಹಾ ಆದ್ರೆ ನಾವ ಏನ್ ಗೊತ್ತ ಎಷ್ಟೇ ಒಳ್ಳೊಳ್ಳೆ ಪ್ಲೇಸ್ ಹೋದರು ದೇವಸ್ಥಾನಗಳಿಗೆ ಹೊದಾಗ ನಿಮ್ದಿ ಇನೆಲ್ಲು
ಸಲ್ ಸಿಗಲ್ಲ ಪೀಸ್ ಅನ್ಸುತ್ತೆ ನಿಮ ಅದ ಹೇಳಕ್ ಅದ ಹೇಳಕ್ ಹೇಳಕ್ಕಾಗಲ್ಲ
ಆ ನಾನು ನನ್ ಫ್ರೆಂಡ್ ಒಂದ್ಸಲ ಹ ಕಾರಲ್ಲಿ ಹೋಗಿದ್ವಿ ಧರ್ಮಸ್ಥಳ ಹೋಗಿದ್ವಿ ಅಲ್ಲಿ ಧರ್ಮಸ್ಥಳ ಸೈಡ್ ಎಲ್ಲಾ ಫುಲ್ ಮಳೆಗಾಲ ಟೈಮ್ ಹೋಗಿದ್ವಿ ಇಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಕಾರಲ್ಲಿ ಹೋಗ್ತಿರೋ ಅಷ್ಟೇ ಈ ಮುಂಗಾರ ಮಳೆಯಲ್ಲಿ ಮಳೆ ಬರ್ತಾ ಇರುತ್ತಲ್ಲ ಸೊ ಆತರ ಇತ್ತು ವೆದರ್ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಆಮೇಲೆ ಅಲ್ಲಿ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಮಣ್ಯ ಧರ್ಮಸ್ಥಳ ಎಲ್ಲಾ ನೋಡಿದ್ವಿ ಸಕ್ಕತಾಗಿತ್ತಾ ಆ ವೆದರ್ ಟೈಮ್ ಅಲ್ಲಿ ಅಲ್ಲೆಲ್ಲಾ ದೇವಸ್ಥಾನಗಳಿಗೆ ಹೋಗ್ಬೇಕು
ನಂಗೆ ಆತರ ಬೈಕಲ್ಲಿ ಹೋಗಕ್ ಇಷ್ಟ ಈ ತರ ಈ ಮಳೆಗಾಲದ ಟೈಮ್ ಅಲ್ಲಿ ವೆದರ್ ಅಲ್ಲಿ ಬೈಕ್ ಅಲ್ಲಿ ಹೋಗ್ತಾ ಇದ್ರೆ ಅ ಫೀಲ್ ಬೇರೆ
ಹಾ ಅದು ನಿಜಾನೆ ಸ್ಟೇ ಆಗ್ಬೇಕು ಅಲ್ಲೇನೆ ಇದ್ದು ಆಮೇಲ ಅಲ್ಲಿ ಆ ರೆಸಾರ್ಟಗಳಗೆಲ್ಲ ಹೋಗ್ಬೇಕು ಅಲ್ಲಿ ಸಕಲೇಶಪುರ ದಲ್ಲಿ ಇದು ಚೆನ್ನಾಗಿದೆ ಎತ್ತನ್ ಭುಜಾ ಫೇಮಸ್ ಪ್ಲೇಸು
ಸಕಲೇಶಪುರನಾ ಅದು
ಹಾ ಎತ್ತಿನಬುಜ
ನಾ ಚಿಕ್ಕಮಂಗ್ಳೂರು ಅನ್ಕೊಂಡಿದ್ದೆ
ಇಲ್ಲ ಇಲ್ಲ ಎತ್ತಿನ ಭುಜ ಸಕಲೇಶ್ ಪುರ ನಿಯರ್ ಏ ಇರೋದು
ನಾವು ನಾವು ಹೋಗಿದ್ವಿ ಆಯ್ತ ಎತ್ತಿನ ಭುಜಾ ಗೆ ಊಟ ಕ್ಲೋಸ್ ಹಂಗ ಕ್ಲೋಸ್ ಮಾಡಿದ್ರು ಅವತ್ತು
ಹಾ ಅದು ಟ್ರೆಕ್ಕಿಂಗ್ ಇರುತ್ತೆ
ಟ್ರೆಕ್ಕಿಂಗ್ ಏನೆ ಬಟ್ ನಮಗ್ ಗೊತ್ತಿರ್ಲಿಲ್ಲ ಓಪನ್ ಇರುತ್ತೆ ಅನ್ಕೊಂಡ್ವಿ ಬಟ್ ಅಲ್ಲಿ ಹೋದಾಗ ಕ್ಲೋಸ್ ಆಗ್ಬಿಟ್ಟಿತ್ತು
ಮ ಮಳೆಗಾಲದದಲ್ಲಿ ಹೋಗ್ಬೇಕು ಟ್ರೆಕ್ಕಿಂಗ್ ಮಾಡೋದಕ್ಕು ಅದ್ಕ್ಕೂ ಸಕ್ಕತ್ ಆಗಿರುತ್ತೆ
ನಾವು ಹೋಗಿದ್ವಿ ಮಳೆ ಟೈಮಲ್ಲಿ ಕುಮಾರ ಪರ್ವತ
ಹಾ ಹಾ
ಮತ್ತೆ ಅ್ ಕೊಡ್ಚಾದ್ರಿ ನನ್ ಫಸ್ಟ್ ಟ್ರೆಕಿಂಗ್ ಬಂದು ಕೊಡಚಾದ್ರಿ ಚೆನ್ನಾಗಿತ್ತು ಅದು ಅಷ್ಟೇ ಕೊಡ್ಚಾದ್ರಿ ಹೋದಾಗ ಮಳೆ ಇರ್ಲಿಲ್ಲ
ಹಾ ಹಾ
ಫುಲ್ ಮಳೆ
ಹೂ ಆಮೇಲೆ ಇನ್ನೊಂದ ನ್ ಗೊತ್ತಾ ಅಲ್ಲಿ ಸಕಲೇಶಪುರದಲ್ಲಿ ಆ ಒಂದು ದ ಹಳೆ ಕಾಲದ ಒಂದು ದೇವಸ್ಥಾನ ಇದೆ ಭೈರವೇಶ್ವರ ಅನ್ನೋದು ಬೆಟ್ಟದ ಬೈರವೇಶ್ವರ ಅಂತ ಟೆಂಪಲ್ ಇದೆ ಅದು ತುಂಬ ಇಲ್ಲ ಇಲ್ಲ ಸಕಲೇಶಪುರ
ಸಕಲೇಶಪುರನೆನಾ
ಎಷ್ಟು ಚ ಮೂವಿನೂ ತೆಗ್ದಿದಾರೆ ಲವ್ ಮಕ್ಟೆಲ್ ಮೂವಿ ಅಲ್ಲೇ ಶೂಟ್ ಮಾಡಿರೋದು ಆ ಮಳೆಗಾಲದಲ್ಲಿ ಹೋದ್ರೆ ಮಾತ್ರ ಆ ದೇವಸ್ಥಾನ ಹೆಂಗ್ ಕಾಣಸ್ತಾ ಇರತ್ತೆ ಅಂದ್ರೆ ಫುಲ್ ಅಲ್ಲ ಅಲ್ಲಿ ಫುಲ್ ಗ್ರೀನು ಮಳೆ ಬರ್ತಾ ಇರುತ್ತೆ ಏನೋ ಒಂತರಾ ಹೊರಗಡೆ ನಾವೆಲ್ಲೂ ಜನ ಗಳೇ ಇಲ್ವೇ ಈ ಪ್ಲೇಸ್ ಅಲ್ಲಿ ಏನತ್ತರ ಫೀಲ್ ಆಗ್ತ ಇರತ್ತಲ್ಲಿ ಅಷ್ಟೇ ಹ ಬೆಟ್ಟ ಬೆಟ್ಟ ಭೈರವೇಶ್ವರ ನಮ್ಮ ಫ್ರೆಂಡ್ಸ್ ಜೊತೆ ಒಂದ್ಸಲ ಕಾಲೇಜ ಬಂಕ್ ಎಲ್ ಮಾಡ್ಬಿಟ್ಟು ಹೋಗಿದ್ವಿ
ಅಂದ್ರೆ ಬಸ್ ಡೈರೆಕ್ಟ್ ಬಸ್ ಇದಿಯಾ
ಬಸ್ಸಲ್ಲಿ ಹೋಗಿದ್ನಿಲ್ಲ ನಾವು ಬೈಕಲ್ಲಿ ಹೋಗಿದ್ವಿ
ಬೈ ಕಲ್ಲೇ
ಹಾ ಚೆನ್ನಾಗಿದೆ ಮಂತ್ರ ಅಲ್ಲಿ ಎಲ್ಲ ತುಂಬಾ ಸುಮಾರ್ ಶೂಟಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಲವ್ ಮಾಕ್ಟೈಲ್ ಮೂವಿಲಿ ಅದೋ ಒಂದು ಸಾಂಗ್ ಬರುತ್ತಲ್ಲ ಅದೆಲ್ಲ ಅಲ್ಲೇ ಶೂಟ್
ಮತ್ತ ಇವಾಗ ಇದು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಅಲ್ಲೇ ಮಾಡಿಸತಾ ಇರ್ತಾರ ಆಲ್ಮೋಸ್ಟ್
ಅಷ್ಟು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ತಾ ಇರ್ತಾರೆ ಫೋಟೋ ಶೂಟ್ಸ್ ಸಿಂಗಲ್ ಫೋಟೋ ಶೂಟ್ಸ್ ಎಲ್ಲಾ ಮಾಡಿಸ್ತಾ ಇರ್ತಾರೆ ಚೆನ್ನಾಗ ಐತೆ ಪ್ಲೇಸ್ ತುಂಬಾ ಫೇಮಸ್ು ಆಐತೆ ತುಂಬಾ ಹಳೆ ಕಾಲದ ದೇವಸ್ಥಾನ
ಹೋಗ್ ನ ಅದೇ ನನ್ಗೆ ಏನಂದ್ರೆ ಈ ವೆದರ್ ಅಲ್ಲಿ ಚಿಕ್ಕಮಂಗ್ಳೂರು ಟ್ರಿಪ್ ಮಾಡ್ಬೇಕಂತ ಆಸೆ ಬಟ್ ಆಫೀಸ್ಗೆ ರಜಾ ಕೊಡಲ್ಲ
ಹ ಆ ಚಿಕ್ಕಮಂಗ್ಳೂರಲ್ಲಿ ಕುದುರೆ ಮುಖ ಮತ್ತೆ ಮುಳ್ಳಂಗಿರಿ ಹಾ ಕುದುರೆಮುಖ ಮತ್ತೆ ಮುಳ್ಳ್ಯಂಗಿರಿ ಲ್ಲ ಇರದ್ರಲ್ಲ ಸಕ್ಕತಾಗಿದೆ ಆ ಪ್ಲೇಸ್ ಗಳು
ಮುಳ್ಳಂಗಿರಿ ಕ್ಲೋಸ್ ಅನ್ ಅಂತಾರೆ ಸ್ವಲ್ಪ ಮಳೆ ಟೈಮ್ ಅಲ್ಲ ಎಲ್ಲ
ಹಾ ಹಾ
ಮತ್ತೆ ಅಲ್ಲೊಂದಂದು ದೇವಿರಮ್ಮ ದೇವಸ್ಥಾನ ಅಂತ ಏನ
ಹ ದೇವಿರಮ್ಮ ಸಾಂಗು ಶೂಟ್ ಆಗಿದೆ ಅನ್ಸುತ್ತ ಅಲ್ಲಿ
ಅದು ಸರ್ ನ್ ಟೈಮ್ ಅಲ್ಲಿ ಮಾತ್ರ ದೇವಸ್ಥಾನ ಓಪನ್ ಅಂತಾರೆ
ಹಾ
ಇದು ನವೆಂಬರ್ ಟೈಮ್ಲ್ಲಿ ದೀಪಾವಳಿ ಹಬ್ಬ ಟೈಮ ಅಲ್ಲಿ ಮಾತ್ರ ಓಪನ್ ಆಮೇಲೆ ಕ್ಲೋಸ್ ಅಂತ ಹೇಳ್ತಾರೆ
ಅದು ಒಂಥರ ಇವಾಗ ನಮ್ಮ್ ಹಸಿನಲ್ಲಿ ಆಸನಂಬ ಇ ಎಲ್ಲ ಆದ ಟೈಪ್ ಅನ್ಸುತ್ತೆ ಇಲ್ಲಿ ನಮ್ಮ್ ಹಸನಲ್ಲಿ ಹಸನಂಬ ಇದ ಎಲ್ಲದು ವರ್ಷಕ್ ಒಂದೇ ಸಲ ಓಪನಿಂಗು
ಓ ನವೆಂಬರ್ ಅಲ್ಲಿ
ಹ ನವೆಂಬರ್ ಅಲ್ಲಿ ಓಪನ್ ಮಾಡ್ತಾರೆ ಅದು ಕಾರ್ತಿಕ ಟೈಮ ಅಲ್ಲಿ ಓಪನ್ ಮಾಡ್ತಾರೆ ಅಲ್ಲಿ ಪವಾಡ ಇದೆಯಂತೆ ಅದನ ಸೊಸೆಕಲ್ಲ ಅಂತ ಇದಯಂತಲ್ಲ ಅವ ದಿನಾ ಪೂಜೆ ಮಾಡಕ್ಕೆ ಬರ್ತಾರೆ ತಾ ಇದ್ಲು ದೇವಸ್ಥಾನಕ್ಕಅತ್ತೆ ಏನ ಅಂದ್ಲು ಅಂತ ಹೇಳಿ ಶಾಪ್ ಆಗಿ ಅವ್ಳು ಅಲ್ಲೇ ಒಡ್ಡಿರೋದ ಅದು ವರ್ಷ ವರ್ಷ ಕೆ ಒಂದ್ಸತಿ ಅದು ಬತ್ತದ ಕಾದಷ್ಟು ಮುಂದೆ ಬರುತ್ತಂತೆ ಅದು ಸೊಸೆ ಕಲ್ಲು
ಓ ಹೌದಾ
ಸೊ ಒಂದ್ ವರ್ಷಕ್ಕೆ ಒಂದ್ ಪ್ಪ ಒಂದ್ ಬತ್ತತ್ ಕಾಳಷ್ಟು ಆಹ ದೇವರ ಹತ್ರ ಅದು ದೇವ್ರ ಗುಡಿ ಗರ್ಭ ಗುಡಿ ಹತ್ರ ಬರುತ್ತೆ ಅಂತ ಶಾಸ್ತ್ ಹೇಳ್ತಾರೆ ತಿನ್ ದನ್ ಕತೆಯಲ್ಲಿ ಹಾ ಪ್ರತಿ ವರ್ಷನುೂ ಹಾಸನಂಬ ದೇವ್ರ ಇದಾರಲ್ಲ ಅಲ್ಲಿ ಅಂದ್ರೆ ಏನೋ ಅಲ್ಲಿ ಸೊಸೆ ಕಲ್ಲು ಮತ್ತೆ ದೇವ್ರ್ದು ಅಂದ್ರ ಆ ಗರ್ಭಗುಡಿ ಹತ್ರ ಬಂದ್ಮೇಲೆ ಕಲಿಯುಗಾಂತಿ ಆಗುತ್ತೆ ಅಂತನೂ ಪವಾಡ ಇದೆ ಹ ಹಾ ಆಮೇಲೆ
ಎಷ್ಟು ಅ ಎಷ್ಟು ದೂರ ನಿಯರ್ ಇದೆ ತುಂಬಾ ದೂರ ಐತೆ ಹತ್ರ
ಸೊಸೆ ಕಲ್ಲು ಅಂದ್ರೆ ಒಂದ್ ಸ್ವಲ್ಪ ಗರ್ಮ ಹಬ್ಬ ಗುಡಿ ಬಿಟ್ಟ ಇನ್ನ ಇನ್ನ ಇದೆ ಬಟ್ ಅದು ಪವಾಡಗಳ ಪ್ರಕಾರ ಸೊಸೆ ಕಲ್ಲು ಮತ್ತೆ ಗರು ಹಬ್ಬ ಗುಡಿಯ ಹತ್ರ ಬಂದಾಗ ಕಲಿಯುಗ ಅಂತ್ಯ ಆಗುತ್ತೆ ಅನ್ನೋದು ಇದೆ ಅಲ್ಲಿ ಹೆಂಗ ಗೊತ್ತಾ ಅಲ್ಲಿ ಅದು ಒಬ್ಬ ವರ್ಷಕ್ಕೆ ಒಂದ್ಸಲ ಮಾಡ ಅ ವರ್ಷಕ್ಕ ಒಂದ್ಸಲ ದೀಪಾವಳಿ ಟೈಮ್ಲ್ಓಪನಿಂಗ್ಸ್ ಇರುತ್ತೆ ಆವಾಗ ಹಚ್ಚಿ ದೀಪ ನೆಕ್ಸ್ಟ್ ಇನ್ನು ಮುಂದಿನ ವರ್ಷಕ್ಕೆ ಅದು ಬಾಗ್ಲು ತಗ್ದಾಗ್ಲು ಆ ಹೂವಿನ ಅಲಂಕಾರ ಏನು ಏನ್ ಮಾಡಿರ್ತಾರೆ ದೇವ್ರರಿಗೆ ಅದ ಯಾವ್ದು ಹೂ ಬ ಬಾಡಿ ಇರಲ್ಲ ಮತ್ತೆ ದೇವ್ರಿಗೆ ಇಟ್ಟಿರೋ ನೈವೇದ್ಯನೂ ಆಳ್ಸಿರಲ್ವಂತ ದೀಪ ದ ಹ ಮತ್ತೆ ಹೇಳ್ತಾರೆ
ನಾನು ಮೂರ್ ವರ್ಷ ಹೋಗಿನ ದೇವಸ್ಥ
ಹಾ ನೀವು ಇಷ್ಟಸಲ ವಿಸಿಟ್ ಮಾಡಿದ್ದೀರಾ
ತ್ರೀ ಇಯರ್ಸ್ ವಿಸಿಟ್ ಮಾಡಿದೀ ಮೂರ್ ವರ್ಷ
ಹಾ ಹಾ ಆದ್ರೂ ಒಂದ್ ವರ್ಷ ಒಂದ್ಸಲ ಓಪನಿಂಗ್ ಇರುತ್ತಲ್ಲ ಫುಲ್ ಫಿಲಮ್ ಇಂಡಸ್ಟ್ರಿ ಅವರು ಫುಲ್ ಜನ ಪಬ್ಲಿಕ್ ಅವ್ರು ತುಂಬ ಜನ ಹೋ ತಾರೆ ದೇವ್ರ ದರ್ಶನ ಮಾಡಕೆ ಸಿಗಲ್ಲ
ಬಟ್ ಏನ್ ಗೊತ್ತಾ ವಿ ಎ ಪಿ ಸೈಡ್ ಎಲ್ಲಾ ಬಿಡ್ತಾರ ಅದನ್ನೆಲ್ಲಾ ಬಿಡ್ಬಾರ್ದು
ಹಾ
ಕಲ್ಸಿ ತುಂಬಾ ಕಷ್ಟ ಆಗುತ್ತೆ
ಹೌದು ಆದ್ರೂ ಇನೋ ಒಂಥರ ಪವಾಡ ಇ ಅಲ್ವಾ ಇವಾಗ ಒಂದ್ ಕಚ್ಚಿರ ದೀಪ ಹಾರಲ್ಲ ಅಂದ್ರೆ ಅದು ಆಸರಾಮದಲ್ಲಿ
ಫುಲ್ ಫೇಮಸ್
ಹ್ಮ್ ಅದು ಏನೋ ಮೂರ್ ದೇವರು ಇದಾವಂತೆ ಅದೇನೋ ಹೇಳ್ತ ಶಾಸ್ತ್ರದ ಪ್ರಕಾರ ಹೇಳ್ತಾರೆ ಆ ಪನಂಬ ನೆಕ್ಸ್ಟ್ ವರ್ಷದಿಂದ ಅಲ್ಲಿ ಇರಲ್ಲ ಆ ದೇವ್ರ ದೇವ್ರ ಗುಡಿ ಇರುತ್ತೆ ಅಷ್ಟೇ ದೇವರು ಕಾಯಿಸ್ಕೋ ಕಮ್ಮಿಯಾಗಿ ಅವ್ರು ಬೇರೆ ಕಡೆ ಹೋಗ್ತಾರೆ ಅನ್ನೋದು ಶಾಸ್ತ್ರ ಹೇಳ್ತಿದ್ರು ಗುರುಜಿಗಳು
ಹೌದಾ ಈ ತರ ಎಲ್ಲ ಇದ ಈತರೆ ಎಲ್ಲ ಗೊತ್ತಿರ್ಲಿಲ್ಲ
ಮತ್ತೆ ನಿಮ್ಗೆ ಯಾವ್ದು ಇಷ್ಟ ಜಾಸ್ತಿ ದೇವಸ್ಥಾನಗಳಲ್ಲಿ ಯಾವ್ದೇ ದೇವಸ್
ನನಗೆ ಎಲ್ಲಾ ದೇವ್ರು ಇಷ್ಟ ನಂ ಯಾವ ದೇವ್ರಗ್ ಹೋದ್ರು ನಂನೆಮ್ದಿ ಪೀಸ್ ಅನ್ಸುತ್ತೆ
ಹ ಆಕ್ಚುಲಿ ಮಂತ್ರಾಲಯ ಇಲ್ಲ ತುಂಬಾ ರಾಘವೇಂದ್ರ ಸ್ವಾಮಿಗಳು ಅಲ್ಲೆಲ್ಲ ತುಂಬಾ ಹೋಗ್ಬಬೇಕು ಅಂತ ಅನ್ಸುತ್ತೆ
ಹ್ಮ ಸರಿ ನನ್ ಪ್ರತಿ ಗುರುವ ಆ ದೇವ್ರದಂತರ ನನ್ ಇಷ್ಟ ಹ್ಮ್ ಸರಿ ರೀ ನೀನಿಲ್ಲ ಏನಿಲ್ಲ ಸರಿ
ಸರಿ ಆಯ್ತು ಊಟ ಮಾಡ್ ಮಲ್ಕೊಳ್ಳಿ ಬಾಯ್ು
ಹ ಸರಿ ಬಾಯ್